ಹಲೋ
ಹಲೋ
ಏನ್ ಮಾಡಕತ್ತಿ
ಏನಿಲ್ಲ ಅಕ್ಕ ಸುಮ್ಮನೆ ಕುಂತಗಂಡನೀ
ನಾಷ್ಟ ಊಟ ಅಡಗಿ.
ಹೂ ನಾಷ್ಟ ಇಲ್ಲ ಅಕ್ಕ ಊಟ ಮಾಡಿನ್ ನೋಡು ಅಗಳ ಹತ್ತು ವರೆಗ ಮಾಡೀನಿ. ನಿಂದು
ಏನ ಇವತ್ತು ಸಂಡೆ ಸ್ಪೆಷಲಾ.
ಏನ ಇಲ್ಲಕ್ಕ ಅದೇ ಅದು ಮೆಂತೆ ಪಲ್ಯ ರೊಟ್ಟಿ
ಮತ್ತೆ ಹುಳ್ಳಿಕಾಳ್ ಪಲ್ಯಾ ಅನ್ನ ತಮಾಟಿ ಸಾರು ಮಾಡಿದ್ರು.
ಯಾಕಚ್ಚಿಗೆ ಮಾಡಿಲ್ಲ ಇವತ್ತು.
ನಾವು ಸಾಯಂಕಾಲಕ್ಕ ಬೇಗತರಲ್ಲ ಮನೇಲಿ.
ಹೌದಾ
ನಾವು ಏನಾದರೂ ರವಿವಾರ ಬುಧ್ವಾರ ಹಂಗ ಬಂದ್ರ ಸಾಯಂಕಾಲನ ತಂದ ಸಾಯಂಕಾಲ ಮಾಡ್ಕೊಂಡ್ ಉಂಡಬಿಡ್ತಿವಿ.
ಹ್ಮ್ ಹ್ಮ್ ಬೆಳಗ್ಗೆನೇ ಮಾಡಲ್ಲ.
ಬೆಳಗ್ಗೆ ಮಾಡಲ್ ನೀವ್ ಬೆಳಗ್ಗೆ ಮಾಡ್ತಿರಾ ಏನಕ್ಕ
ಏ ಬೆಳಿಗ್ಗೆ ಆಲ್ರೆಡಿ ಒಂದ್ ರೌಂಡ್ ಆಯ್ತಿಗ.
ಹೌದಕ್ಕ ಹಾ ಹ
ಒಂದ ರೌಂಡ ಅಯ್ತ ಇನಒಂದ ರೌಂಡ್ ಕೊಬ್ರಿ ಉರೇಕತ್ತಿನಿ.
ಹೌದಕ್ಕ ಅಂದ್ರಕ್ಕ ಅಲ್ಲಿ ಸುರ್ಪುರ ಐತಲ್ಲ ಬೇಗ ಸಿಕ್ಕ ಬಿಡ್ ತ ಅಂದ್ರ ಮಟನ್ ಚಿಕ್ಕನ್ ಹ್ಮು ಮತ್ತೆ ಇಲ್ಲಿ ಇಲ್ಲಿ ಸಿಗಲ್ಲಕ್ಕ ಹಳ್ಳ್ಯಾಗ ಒತ್ತಾಗಿ ಕೊಯ್ತಾರ.
ಇಲ್ಲಿನೂ ಲೇಟ ಆಗಿ ಸಿಗಲ್ಲ ಸಿಗ್ತದ ಬಟ್ ಚಲೋ ಚಲೋದ ಸಿಗಲ್ಲ ಯಾವ್ದನ ಬಲ್ತದ್ ಅಂತದ ಇಂತದ ಇರ್ತದ ಜಲ್ದಿ ಮುಂಜಾನೆ ಏಳಕ್ಕೆ ಹೋತನ ಆರುವರೆ ಏಳಕ್ಕ.
ಅವಾಗಾದ್ರ ಅದೇ ಕೊಯ್ದ ಇರ್ತಾರ ಚಲೋದ ಕುರಿಯ ಮರಿಯದು ಚೊಲೋ ಇರದ ಸಿಗ್ತದ.
ಮುಂಜಾಲಿ ಇದು ತಂದಿದ್ರು ಏನಂತೀರಿ ನೀವು ತಿಂತೀರಇಲ್ಲ ನೆಲವಂಟಿಗೆ
ಹಾ ಅಕ್ಕ ನನ್ ನಾವ್ ಎಲ್ಲಾಟ ತಿಂತೀವಿ ಅಕ್ಕ ನಿಮಂಗ ನಾವು ನೆಲಾಂಟಿ ಬಾಳ್ ಫೇವ್ರೇಟ್ ಅಕ್ಕ ನನ್ಗ ಅದು.
ಹೌದಾ ಬೆಳಿಗ್ಗೆ ಅದನ್ನೇ ಮಾಡಿದ್ವಿ ಬಿಸಿ ರೊಟ್ಟಿ ಮಾಡಿದ್ದೆ ನೆಲವಂಟಿ ಮಾಡಿದ್ವಿ.
ಹ ಹಾ
ಈಗ
ಚೆನ್ನಾಗಿರುತಕ್ಕ ಮಾಡಿದ್ರ ಅದು ನನಗಂತ್ರು ಬಾಳ ಇಷ್ಟ ನೋಡದು.
ಹ್ಮ್ ಹ್ಮ ಹ
ಇಲ್ಲಿ ಹಳ್ಳ್ಯಾಗ ಸಿಗಲ್ಲ ಅಂತ ಹೇಳಿ ತಿನ್ನಲ್ಲ ಬಿಟ್ಟಿನ್ ನೋಡು.
ಹೌದ್ ಹಳ್ಳೆಗ ಸಿಗಲ್ಲ ಯಾಕಂದ್ರ ಇಲ್ಲಿ ಈ ಕಡೆ ಆದ್ರ ಜಗ್ಗಿ ಕೊಯ್ತಾರ ಅಲ್ಲಿ ಒಂದು ಎರಡು ಮರಿ ಕೊಯ್ದಿರ್ತಾರಲ್ಲ.
ಕೊಯ್ದ ಇರ್ತಾರಕ್ಕ ಅದೇನ್ ರಕ್ತ ಅದು ಹಿಡ್ದಿರಲ್ಲ.
ಹೌದೌದೌದು
ಇಲ್ಲಿ ಅಕ್ಕ ಅದೇ ಇಲ್ಲಿ ದೇವತ್ಕಲ್ಲಗ ಕೊಯ್ತಾರ ನೋಡ ಚ ಚಂತೆನ ಕೊಯ್ತ ರ ಇವತ್ತ ರವಿವಾರಲ್ಲಾ ಹ್ಮ್ ಅಲ್ಲಿ ಸಿಗತದ ನೋಡ ನೆಲ್ಲಂಟಿಗೆ
ಹ್ಮ್ ಇಲ್ಲೇ ಸುರುಪುರದಾಗ ಇಲ್ಲಿ ಬಂದ್ರ ಅಂದ್ರ ಚಲೋ ಅಥವಾ ಇಲ್ಲಿ ರಂಗನ್ಪೇಟೆ ಸಿಕ್ಕ ಮುಂದನೆ
ಸಿಗುತ್ತಲ್ಲಾಕ್ಕ
ಹ್ಮ್
ಬರ್ಬೇಕಕ್ಕ ಬರ್ತೀವಿ ತಿಂಗಳ ಮುಗಸ್ಲ ಬರ್ತೀನಿ.
ಏನ್ ಬರ್ತವೆ ಏನೋ ಮೂರ್ ತಿಂಗಳಯ್ತು ನೀನ್ ಬತ ಂಬತ್ನೆೇನೆ ಹ ಹ ಹ ಹ ಹ ಯದಿ ಲ್ಲ
ಎಲ್ಲ ಹ ಹೌದಕ್ಕ ನೀ ಹೇಳದ್ ಕರೆಕ್ಟ್ ಅದು ಎಲ್ಲ ವ್ಯವಸ್ಥೆನ ಇರ್ಬೇಕಲ್ಲಕ್ಕ ಅದಕ್ಕೆ
ಹೌದೌದು
ಹ್ಮ ಈಗ ಸಡನ್ಲಿ ಬಂದ್ವಿ ಏನ್ ಇರ್ಲಾರ್ದಂತ ಆಗಲ್ಲಲ್ಲ
ಹೌದ ಅಂಗೇದ ಯಾಕಂದ್ರೆ ಊರ್ ಬಿಟ್ಟು ಬಂದ್ಮೇಲೆ ಏನ್ ಒಂದ್ ಕಡ್ಡೆ ಬೀಲ್ ಅಂದ್ರುನು ಜೀವನ ನಡೆಯ
ಜೀವನ ನಡ್ಯಲಕ್ಕ ಈಗ ಅದ್ರೆ ಬಾಜ್ ಮನೆ ಕೇಳಕ್ ಅವ್ರ ಏನ್ ಮಂದಿ ಅಲ್ಲ ಮಕ್ಳಲ್ಲ ಹೆಂಗ ಕೇಳವಕ್ ಹೇ ಳ
ಹೌದೌದು.
ಅದಕ್ಕೆ ಸುಮಮ್ಮನೆ ಎಲ್ಲಾನೂ ಸುದ್ದ ಮಾಡ್ಕಿಂದ ಬಂದ್ರ ಸುದ್ದ ಆಗುತ್ತದ
ಹ್ಮ ಹ್ಮ
ಹ್ಮ್
ಮತ್ತೆ?
ಮತ್ತೆ ಹೇಳ್ಬೇಕಕ್ಕ ಅದೇ. ನೆಲಂಟಿಗೆ ಅದು ಉಣ್ಬಬೇಕಕ್ ಅನ್ಸಿದ್ರ ಅಕ್ಕ ಊರಿಗೆ ಹೋತೀನಿ ನಮ್ಮ್ ಅವ್ವನು ತವರ್ಮನೆ ಮನೆ ಅದಿನೆಲ್ಲಾ
ಹ್ಮ ಹ್ಮ
ಸಿಕ್ಕಲ್ ಅಲ್ಲಿ ಸಿಗ್ತದ ಅಂತ ಹೇಳ ಅಲ್ಲಿ ಇಲ್ಲಂದ್ರರು ಅವ್ರೇ ತಂದಕ ಕೊಡ್ತ ರ ಇಲ್ಲಾಂದ್ರೆ ನಾನೇ ಹೋಗಿ ಉಂಡಬರ್ತೀನಿ ಬರ್ತೇ ಅಕ್ಕರ ಮನೆಗ್ ಹೋಗಿ
ಸ ಮಪ್ಪ ಉಣ್ಬೇಕನ್ಸುದ ಉಣಬೇಕು ಹೌದಿಲ್ಲ ಎಷ್ಟು ದಿನದ ಜೀವನ
ಎಷ್ಟು ಜೀನ್ದಕ್ಕ ಅದು ಜೀವನ
ಆರಾಮ್ ಇರೋತನ ತಿನ್ಬೇಕು ಉಣ್ಡ್ಬೇಕು ಸಾಯಬೇಕು ಅಷ್ಟೆ
ಮೀರಿಬೇಕು ಸಾಯ್ಬೇಕಷ್ಟೇ.
ಇದರ ಲೈಫ್ ಎಷ್ಟು ಕಷ್ಟ ಇದ್ರುನು ಖುಷಿಯಾಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ತಂದ್ಕಬೇಕು ನಾವು ಬರಲ್ಲ ಅದು
ನಾ ಅದಂತ್ರು ಬರಲ್ ಬಿಡಕ್ಕಾ ನಾವೇ ಅದು ತರ್ಬೇಕಕ್ ನೋಡಷ್ಟೇ
ಅಷ್ಟೆ.
ಯಾವ್ದ ಏನೇ ಬರ್ಲಿ ಅದು ನಾವು ಮಾಡ್ತೀವ ಕೆಲ್ಸ ಅದು ಏನೇ ಕಷ್ಟ ಬಂದ್ರರುನು ಅದು ಸಾಲು ಮಾಡ್ತೀವ ಅನ್ನೋದ್ ಒನ್ದ ಧೈರ್ಯ ಇದ್ರಕ್ಕ ಎಂತ ಕಷ್ಟ ಬಂದ್ರೆನು ಏದ್ರಲಕ್ಕ
ಫೇಸ್ ಮಾಡ್ತೀನಿ ಅನ್ನ ಅಷ್ಟು ಇರ್ಬೇಕಕ್ ಧೈರ್ಯ
ಹಾ ಅದೇ ಈಗ ಕಷ್ಟನು ಬರಲ್ಲ ಕಷ್ಟನು ಮಾಡ್ಕಕು ಹೋಗ್ಬಾರ್ದ
ನನ್ ಹೆಂಗ ಗುಳ್ಳ ಆಡ್ತನಿ ನೋಡಿ ಎಲ್ಲ ಅಷ್ಟರಲ್ಲ ಹ
ಹೌದ್ ನೋಡಕ್ಕ ನನ್ಗ ಒಂತರ ಧೈರ್ಯ ಭಾರಿ ಧೈರ್ಯ ಐತಕ್ಕ ನಮ್ಕಿನ ಧೈರ್ಯ ಐತಿ ನನ್ಗ
ಏನ್ ಮಾಡೋದು ಧೈರ್ಯ ತನಕಲಿಲ್ಲ ಅಂದ್ರೆ ಈಗಿನ ಜನಗಳ ನಡುವ ಜೀವನ ಮಾಡೋದು ಬಹಳ ಕಷ್ಟ.
ಆಗಲ್ಲ ಆಗಲ್ಲಕ್ಕ ಅದಂತೆಲ್ಲ ಕುಗ್ಗು ಬರ್ದ್ ನೋಡಕ್ ಕ್ಕ ಶತ್ರುಗಳ ಮುಂದ ನಾ ಕುಗ್ಗಿದ್ವ ಅಂದ್ರೆ ಮತ್ತೊಂದಿಷ್ಟು ಈ ಇಯಲ್ಸಕ್ಕ ಮತ್ತಂದಿಷ್ಟು ಕೀಳಾಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರ
ಹ್ಮ
ಅವ್ರು ಅವ್ರಕಿನಾ ಡಬಲ್ ಮಾಡಿ ತೋರ್ಸ್ಬೇಕು ಅವಾಗ್ಲೇ ನಮ್ಗ್ ಇದು ಬರೋದು.
ಎನ್ ಮಾಡದವ್ವ.
ಅಂದ್ರು ಅಕ್ಕ ನನ್ಕಿನ ಧೈರ್ಯ ಐತಿ ನಮ್ಮ್ ಮಾನ್ಯಕಿನ ನಿಮ್ ಮನ್ಯಾಗ ಬಾಳ ಕಷ್ಟ ಐತ್ ಅಂತ ಗೊತ್ತಾಯ್ತ ಅಕ್ಕ. ಅಂದ್ರು ಎಲ್ಲಾ ಫೇಸ್ ಮಾಡ್ಕೊಂಡ ಹೊತ್ತಲ್ಲಾ ಅದು ಗ್ರೇಟ್.
ಏನ್ ಮಾಡ್ಬೇಕವ್ ಮಾ ಮಾಡ್ಬೇಕಲ್ಲ ಮಾಡ್ಲಿಲ್ಲ ಅಂದ್ರ ನಡೀತದನ್ ಜೀವನ.
ಹ್ಮ ನಡ್ಯಾಲಕ್ಕ ನಡ್ಯಾಲ್.
ಧೈರ್ಯವಾಗಿ ನಿರ್ಲಿಲ್ಲ ಅಂದ್ರೆ ಈ ಸತಿಗೆ ನಾ ಸತ್ ಮೂರ್ವರ್ಷ ಆತಿತ್ತು.
ಆತಿತ್ ಹೌದ ಹೌದಕ್ಕ ಅದ ಅಂತಲ್ಲ ಕರನ್ ಅಕ್ಕ ಎಲ್ಲಾನ ಸಹಿಸ್ಕೊಂಡ್ ಹೋದ್ರ. ನಮ್ಮಷ್ಟ ಒಳ್ಳೆರೆ ಯಾರಿರಲ್ಲ.
ಹ್ಞೂ ಯಾಕಂತ ಕೇಳಬಿಡು ನೀನ್ನಷ್ಟ ಕೆಟ್ಟೋರೆ ಯಾರ್ ಇರಲ್ಲ.
ಹಾ ಅಕ್ಕ.
ಒಂದೇ ಒಂದಿನ ಯಾಕಂತ ಕೇಳಿಬಿಡು ನಿನ್ನಷ್ಟ ಕೆಟ್ಟವ್ರೆ ಯಾರು ಇರಲ್.
ಮೂಗೀತ್ ನಮ್ ಸಂತಲ್ಲಿಗೆ ಕೇಳ್ಕತ್ತಮ ನಾಟಕ್ ಬಂದ್ ಮಾಡ್ಬಿಡ್ತಾರ ನೋಡ.
ಅಷ್ಟೆ ಎಲ್ಲಿ ತನ ಸಹಿಸಕೊಂಡು ಹೋ ಅಲ್ಲಿತನ
ಇದು ಅ ಅಣ್ಣಾರಿಗ ಅಪ್ಪ ಅವ್ವಾ ಅದರೇನ್ ಅಕ್ಕ ಹೀನಾ.
ಅವ್ವ ಅದಳ.
ಅಪ್ಪ ಇಲ್ಲನ ಹ್ಮ ಹ್ಮ್. ಏನ್ ಮನ್ಯಾಗ ಅದಾರೇನ್ ಎಲ್ಲರೂ.
ಹೋಗ್ಯಾರ ಯಾರ್ಯಾರ ಕೆಲ್ಸಕ್ ಅವ್ರರು ಅವ್ರು ನಿಮ್ಮಣ್ಣ ತಿರುಪತಿಗ್ ಹೋಗತಿವಲ್ಲ ಟಿಕೆಟ್ ಮಾಡ್ಸಕ್ ಹೋಗ್ಯನಾ. ಟಿಕಿಟ್ ಮಾಡಸ್ಕಂದ ಬಂದಿವ ಮನ್ನೆ ಅವ ಏನ. ಕನ್ಫರ್ಮ್ ಸಿಕ್ಕಿಲ್ಲ ತತ್ಕಲ್ ಸಿಕ್ಕವ ನೋಡಮ್ ಅಂತ್
ತಿರುಪತಿಗ್ ಹೋಗ್ಬೇಕಂದ್ರಕ ಬಸ್ ಆಡ್ ಇದು ಮಾಡ್ಬೇಕನ.
ಇಲ್ಲೋ ಟ್ರೈನಿಗ್ ಹೋಗ್ ಅಲ್ಲಿ ಟ್ರೈನಿಗ ಹೋಗ್ಬೇಕು ಅಲ್ಲಿ ದರ್ಶನ್ ಟಿಕೆಟ್ನು ಬುಕ್ ಮಾಡ್ಕೇಬೇಕು. ದರ್ಶನಕ್ ಹೋಗಕುನ್ನು ಟಿಕಿಟ್. ಇಲ್ಲಿಂದ ಹೋಗಕ್ ಟ್ರೈನಿಗೆ ಟ್ರೈನಿಗನು ಬುಕ್ ಮಾಡ್ಬೇಕ ಹಾ
ಇವಾಗ ಜಾತ್ರೆ ಐತೆಲ್ಲ ಅಕ್ಕ ಅಲ್ಲೆ.
ಈಗಿಲ್ಲ ಮುಂದಿನ ತಿಂಗಳ ಅದರ್ ಮುಂದಿನ ತಿಂಗಳ ಆದ ಇದ ಯಾವ್ದ ಆಗಸ್ಟ್ ನೆಕ್ಸ್ಟ್ ಬರದ ಆಗಸ್ಟ್ ಅಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ದಾಗ ಇರ್ತದ ಜಾತ್ರಿ ನಾವು ಬೇಗನೆ ಹೋಗಿ ಬಂದ್ ಬಿಡ್ತೀವಿ ಯಾಕಂದ್ರ ನಮ್ ನಾದನಿದು ಒಂದು ಹರಕೆ ಅದ.
ಹ್ಮ
ಅರ್ಕಿ ತೀರ್ಸ್ಬೇಕಂತ ಅವ್ರು ಏನೋ ಬೇಡಿ ಬೇಡಿಕೊಂಡಿದ್ ಆದ್ ಅಂತ ಹ ಯಾ ಈ ಗದ್ಲ ಇರ್ಲಾರ ಹೋಗ್ ಬಂದ್ರ ಚಲ ಕೂಸ ಆದ್ ಸಣ್ಣದ.
ಹೌದ್ ನೀವುನು ಹೊತ್ರೆನಕ್ಕ ನೀನು ಹೋತಿ.
ಹ್ಮ್ ನಾವ್ ನಾವಿಬ್ರು ಗಂಡ ಹೆಣತಿ ಅವರಿಬ್ಬರು ಗಂಡ ಹೆಣತಿ ಹೋಗತಿವಿ. ಗದಲ್ದಾಗ ಅಯ್ಯ ಆಗಲ್ಲ. ಅದಕ್ಕೆ ಈಗೆ ಹೋಗ್ ಬಂದ್ಬಿಟ್ರ ಐತ್ ಜಾತ್ರಿಕಿನ ಮುಂಚೆಕ ಇವತ್ತ ಇಲ್ವ ಹೀನಾ ಮುಂದಿನ ತಿ ತಿಂಗಳಗ ಹೋಗದು.
ಮತ್ತೆ ಅಣ್ಣ ಈಗ ಇದು ಮಾಡಕತ್ತ ಅನಲ್ಲ ಅದಕ್ಕೆ
ಮತ್ತೆ ಒಂದು ಈಗ ಟಿಕೆಟ್ ಈಗ ಟಿಕೆಟ್ ಬುಕ್ ಮಾಡಿದ್ರ ತತ್ಕಾಲ ಸಿಕ್ಕವ ಕನ್ಫರ್ಮ್ ಸಿಕ್ಕಿಲ್ಲ ಗೊತ್ತದಿಲ್ಲ ಬಂತ ತಿಂಗಳು ಮುಂಚೆಕ್ ಮಾಡಿದ್ರನೇ
ಅಜೀ ಅವ ಹಂಗಿರುತ್ತೇನದು ನಾನಂತ್ ಹೋಗಿಲಕ್ಕ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ಗ
ಇರ್ಲ್ಲಾ ಟಿಕೆಟ್ ಸಿಗಲ್ಲ ಎರಡೆರಡು ಆರು ತಿಂಗಂಗಳು ಮುಂಚೆಾಗ ಬುಕ್ ಮಾಡ್ತಾರೆ
ಹಜಿ ಬಸುವ ಬಸುವ
ಹ್ಮ್ ಬಸವ ಬಸವ ಬಂಡೆರಾಮ
ಅದೇ ನೋಡಾ ಅಂದ್ರ ಅಕ್ಕ ನಿಮ್ ಮನೆ ದೇವರು ಇದು ತಿರುಪತಿಯನಾ
ಹ್ಮ್ ಗೋಪಾಲಸ್ವಾಮಿ ಹತ್ನೇ ಅಂದಕ ರಮಣ ಇಲ್ಲ ಐತಲ್ಲ ಗೋಪಾಲಾಮ ಸ್ಣ ಮರ ಹ್ಮ ಆತ್ನ ಗೋಪಾಲ ಸ್ವಾಮಿ ಅಂದರು ಮಾ ಅತ್ನಿಂ ಬಕ್ರಮಣ ಅಂದ್ರನೂ ಆತನ ಗೋವಿಂದ ಅಂದ್ರನೂ ಆತ್ನ
ಹೌದಾ
ಹ್ಮಞ
ಹ್ಮ್ ಹ್ಮ್ ಚಂದ ಬೇಡ್ಕೆಂಬಾ ಅಕ್ಕ ನನ್ ಮಗಳಿಗೆ ನಿನ್ ಮ ನಿನ್ ಮಗನ್ ನಿನ್ ನನ್ ಮಗಳ ನಿನ್ ಮಗ ಕೊಡಂಗ ಆಬಕ್ ನೋಡ
ಯ್ವ ನಾ ಏನ್ ಬೇಡಿಕೆಂಬರ್ ಬೇವ್ರ ಕಣ್ಮನ್ ಕುಂ ಬಿಟ್ಟ ನ
ಯಾಕಕ್ಕ ಬೇಡ್ಿಕೆಂಬ ದೇವ್ರ ಯಾಕ ಕಣ್ಮಸ್ತಾನೆ ಅವಳ ಎಲ್ಲರಿಗ ಅದಾನ ದೇವರು
ಅಣ್ಣ ಕಣಾನೇ ಒಳ್ಳಿ ದೇವರಿಗೆಗೆ ಏನ್ ಮಡಮ
ಕಾಣಸ್ತದಕ್ಕ ಎಷ್ಟು ಅಷ್ಟ ದಿನ ಮುಚ್ಗಂಗ ಕೂತಾನನ್ ಹೇಳ ಎಂದಾರ ಒಂದಿನ್ ಕಾಣ್ತಿ ಇರ್ತೇನ
ಹ್ಮ್ ಸೇರ್ತೇನಾ
ಹ್ಮ್ ಹ್ಮ್
ಹ್ಮ್ ಮಾಡ್ತ
ಮತ್ತೆ ಹೇಳ್ಬೇಕು ಈಗ ಮನೆಗೆಲ್ರ ಅಂದ್ರ ಹೋಗ್ಯಾರನ ಅವ್ರ ಅವ್ರ ಕೆಲ್ಸಕ್ಕ
ಹ್ಮ್ ಯಾರರಡು ಕೆಲಸ
ಇವಕ್ ನಿಮ್ದು ಸಂಡೆ ಆದಂತ ಮನೆಗಿದೆ
ಹಾ ನಾನೇ ಚಿಕನ್ಗೆ ಮಸಾಲೆ ರುಬ್ಕೇಬೇಕಂತ ಹೇಳಿ ಕೊ ಗುರಾಗ ಗುರೇ ಹಕತ್ತಿದ್ದೆ
ಹಾ ಹಾ
ನೂರಮ್ಮೊಂದ ಮಾತರ ಹಾಡಿದ್ರಯತ ಅಂತೇಳಿ ಹಚ್ಚಿದೇನುೋ
ಹೌದಕ್ಕ
ಹಾ
ಹ್ಮ್ ಅಂದ್ರ ನೀವ್ ಮಟನ್ ತಿಂತಟ್ರ ಅನಕ್ಕ ಚಿಕನ್ ಅದೇನು ಉಣಲ್ಲ
ಮಟನ್ನು ಚಿಕನ್ನು ಫಿಶು
ಅಲ್ಲ ಅಕ್ಕ ಒಬ್ಬೊಬ್ಬರು ಜಾಸ್ತಿ ಚಿಕನ್ ತಿನ್ನಲ್ಲಲ್ಲ ಅದ್ಕೆ ಕೇಳ್ದ
ಜಾಸ್ತಿ ತಿಂತಿದ್ದಿಲ್ಲ ಮೊದ್ಲು ನಿಮ್ ಅಣ್ಣಗ ಕಬಾಬ್ ಮಾಡಿ ರುಚಿ ಹೆಚ್ಚಿಬಿಟ್ಟಿನಿ
ಇಲ್ಲ ಹೌ ಹೌ ಬಾಳ್ ಕಿಲಾಡಿ ಇದ್ ನೋಡ ಅಕ್ಕ ನೀನ್
ಅವರುೂಮಲ್ಲ ಜಗ್ಗಿ ತರ್ತಿದಿಲ್ಲ ನನಗ ಚಿಕನ್ ಅಂದ್ರೆ ಬಾಳ ಇಷ್ಟ ನನಗ್ ಚಿಕನ್ ಇಷ್ಟ ಜಗ್ಗಿ
ಆ ಹಾ
ಮತ್ತ ನಾ ಅದಕ್ಕೆ ಕಬಾಬ್ ಮಾಡ್ತೀನಿ ಅತತ ಆತನು ಅಕ್ ಚಿಕನ್ ತರ್ಸತನ ಉಣಂಗಿಲ್ಲ ಶೇಟಕಂದ ಕುಂತ್ ಬಿಡ್ತಾನ ನಿಮ್ಮಣ್ಣ.
ಕಬಾಬ ಅಕ್ಕ ಎಣ್ಣೆಗಾಕಿ ಹುರಿಯೋದಲ್ಲ ಏನೇನ್ ಹಚ್ಚತಿ ಹೇಳದಕ್ಕ
ಹ್ಮ್ ಎಣ್ಣೆಗಾಕಿ ಇದು ಅದು ಇದು ಸಿಗ್ತದ ಕಬಾಬ್ ಪೌಡರು ಕಾಣಫ್ಲೋರ ಎಲ್ಲಾ ಸಿಗ್ತದ
ಹಾ ಹಾ
ಅದೆಲ್ಲಷ್ಟ ಹಾಕಿ ಕಲ್ಸಿಟ್ಟು ಉರಿಬೇಕು
ಸೇಮ್ ಹಂಗ ಇದ್ರೆ ಹ ಅಕ್ಕ ನೋಡಮ ಟ್ರೈ ಮಾಡ್ತನಿ ಆದ್ರ ಕಬಾಬ್ ಪುಡಿ ಸಿಗದ ಗೊತ್ತ ಆದ್ರ ಮನ್ಯಾಗ ಹುರ್ಕೊಂದ ತಿಂತಾರೆ ಬರೆ ಕಬಾಬ್ ಪುಡಿ ತಂದು ಖಾರ ಉಪ್ಪು ಆಯ್ತೆ ಆಯ್ಕಿ ಆ ಚಿಗೇಸಿ ಎಣ್ಣೆಗಾಯಿ ಹುರ್ದ್ ಬಿಡ್ತಾರ ಅದೊಂದಿಟ್ಟ ಮಸಾಲೆ ಹಾಕ್ತಾರ ಆಯ್ತು
ಹ್ಮ್ ಒಂದ್ ನಿಮಿಷ ತಡಿ ಹಚ್ತಿನ ತಡಿ
ಹ ಅಕ್ಕ ಸರಿ ಓಕೆ.